ನಮಸ್ಕಾರ ಕಾಫಿ ಆಯತಾ ಪದ್ಮಿನಿ ಅಂತ ನಿಮ್ದು
ನಮ್ಮ ಹೆಸರು ಸಿಂಧು ಅಂತ ಏನ್ ಕೇಳ್ತಿದ್ರಿ ಇಲ್ಲ
ಕಾಫಿ ಆಯ್ತಾ ಅಂತ ಕೇಳ್ತೆ
ಹಾ ಆಯ್ತು ನಿಮ್ದು ನಿಮ್ಗೆ ಕಾಫಿ ಇಷ್ಟ ಅಣ್ಣ ಟೀ ಇಷ್ಟಣ
ಆ ಕಾಫಿ ಇಷ್ಟಾ ನಿಮ್ಗೆ
ನಮ್ಗೆ ಟೀ ಇಷ್ಟ
ಹ್ಮ್ ತ ಊಟ ಆಯ್ತಾ ನಾನು ಅನ್ನ ಸಾಂಬಾರ್ ಚಪಾತಿ ನೀವು
ನಾನು ಅನ್ನ ಸಾರ್
ಹ್ಮ್ ಎಲ್ಲಿರ್ತೀರಾ ನೀವು
ನಾ್ ಬೆಂಗ್ಗಳೂರಲ್ಲಿ ನೀವೆಲ್ಲಿರೋದು
ಹ್ಮ ನಾವು ದೊಡ್ಡಬಳ್ಳಾಪುರ ಹ್ಮ್ ಪಿ ಜಿಿನ ಹಸ್ಟೆಲ್ಲ
ನಾವು ಹಾಸ್ಟೆಲ್ಲ್ಲಿ ಇರ್ತೀವಿ ನೀವು
ನಾವು ಪಿ ಜಿ ಅಲ್ಲಿ ಇರ್ತೀವಿ
ಹ ಪಿ ಜಿ ಚೆನ್ನಾಗಿ್ ಹೊರಗಡೆ ಓಡಾಡ್ಬೋತ
ಹೌದು ಅದಕ್ಕೆ ಪೀಜಿಕ್ ಸೇರಿರೋದು ಹ್ಮ
ಎಲ್ಲೆಲ್ಲಿ ಓಡಾಡಿದ್ದೀರಾ
ನಾವು ಫ್ಯಾಮಿಲಿ ಜೊತೆ ಹೋಗ್ತಿರ್ತೀನಿ ಅಷ್ಟೆ ಫ್ರೆಂಡ್ಸ್ ಜೊತೆ ಇವತ್ತುೂ ಹೋಗಿಲ್ಲ ಆಚೆ ನೀವು
ನಾವು ಫ್ರೆಂಡ್ಸ್ ಜೊತೆನ ಹೋಗಿದ್ದೀವಿ ಫ್ಯಾಮಿಲಿ ಜೊತೆನೂ ಹೋಗಿದ್ದೀವಿ ಎಲ್ಲಾದ್ರೂ ಹೋಗಿದ್ರ ಇವಾಗ ನಾವು ಈಗ ಒಂದ್ ಎರಡು ತಿಂಗಳ ಹಿಂದೆ ತಿರುಪತಿ
ಹ್ಮ ಹ್ಮ್ ನಾವು ಅಷ್ಟೆ
ತಿರುಪತಿ ಹೋಗಿದ್ದೀವಿ ಹೇಗಿದೆ ಪ್ಲೇಸ್ ಎಲ್ಲ ನಿಮ್ಗೆ ಏನ್ ಅನ್ನಿಸ್ತು ಪ್ಲೇಸ್
ನನ್ಗೆ ಇಷ್ಟ ಇಷ್ಟವಾದ ಪ್ಲೇಸ್ ಅದೇ ತಿರುಪತಿನೇ ಚಿಕ್ಕವಾಗಿವಾಗಿಂದ ತಿರುಪತಿಗೆ ಹೋಗ್ತಿರ್ತೀವಿ ಪ್ರತಿ ವರ್ಷನೂ ಹೋಗ್ತಿರ್ತೀವಿ
ಹಾ
ನೀವು
ನಾವು ನಾವು ನಮ್ಮ ಮನದೇವರು ಮಹಾರಾಷ್ಟ್ರ ಅಲ್ಲಿ ಇರೋದು ಕರ್ಜಗಿ ಅಂತ ಅಲ್ಲಿ ಹೋಗ್ತಿರ್ತೀವಿ ಯಾವಾಗಲೂ
ಹ್ಮ ವರ್ಷ ವರ್ಷ ಹೋಗ್ತೀರಾ ಹ್ಮ
ವರ್ಷಕ್ಕೆ ಒಂದ್ಸಲ ಆದ್ರೂ ಹೋಗ್ ಬರ್ತಿರ್ತಿವಿ
ಹ್ಮ್
ನೀವು ಮತ್ತ ಏನ್ ಸಮಾಚಾರ
ಹೇಳ್ಬೇಕು ಏನು ಇಷ್ಟ ನಿಮಗೆ ಊಟ
ನಂಗೆ ಚಪಾತಿ ಇಷ್ಟ ನಿಮ್ಗೆ
ನಮಿ ಪಲಾವ್ ಇಷ್ಟ ಹ್ಮ್
ಗೊತ್ತಾ
ಗೊತ್ತಿಲ್ಲ ನಮ್ಮಮ್ಮ ಮಾಡ್ತಾರ ಅಷ್ಟೆ
ನೀನ್ ಎನೇನ್ ಮಾಡ್ತ ಹಾ ಬರುತ್ತೆ
ಹ್ಮ್ ನನಿಂಗ ಮ್ಯಾಗಿ ಬಿಟ್ರೆ ಏನು ಬರಲ್ಲ ನಿಮ್ಗೆ
ನಮ್ಗೆ ಎಲ್ಲಾ ಅಡ್ಗೆ ಮಾಡ್ತಿದ್ವಿ ನಾವು
ಹ್ಮ್ ಸ್ವೀಟು ಬರುತ್ತಾ
ಹಾ ಬರತ್ತ ಅಂದ್ರೆ ಹೋಳಿಗೆ ಒಂದ್ ಸರಿಯಾಗಿರ ಒಂದ್ ರೌಂಡ ಶೇಪ್ ಬರಲ್ಲ ಬೇರೆ ಎಲ್ಲ
ಅಲ್ವಾ ಮಾಡಕ್ ಬರುತ್ತಾ
ಹಾ ಬರುತ್ತೆ
ಹೆಂಗ್ ಮಾಡದ ಸ್ವಲ್ಪ ಹೇಳ್ತೀರಾ
ಹಲ್ವಾನ
ಹ್ಮ್
ಅಷ್ಟು ಅಷ್ಟು ಹಲ್ವ ಬಗ್ಗೆ ಗೊತ್ತಿಲ್ಲ ಬೇರೆ ಎಲ್ಲ ತರ
ಹೌದಾ ತಿಂದಿದ್ದೀರಾ ಅಲ್ವಾ
ಹಾ ತಿಂದಿದಿನಿ ಎ ನೀವ ತಿಿಂದಿದೀರಾ
ಹಾಂ ನನ್ನು ಫೇವ್ರೇಟ್ ಅಮ್ಮ ಮಾಡ್ತಾರೆ ಮನಲಿ ಮತ್ತೆ ನಿಮ್ಗೆ ಏನಿಷ್ಟ ಸ್ವೀಟ್ ಅಲ್ಲಿ
ನಂಗೆ ಇದು ಇಷ್ಟ ಕ್ಯಾರೆಟ್ ಹಲ್ವಾ
ಹಾ
ಹ್ಮ್ ಅದು ಬರ್ತೇನದ್ದೀರಾ
ಹ ಇಲ್ಲ ಮತ್ತೆ ನಿಮ್ಮೂರ್ ಕಡೆ ಹಬ್ಬ ಎಲ್ಲಾ ಯಾವ್ದ ಜನಾಂಗ್ ಮಾಡ್ತೀರಾ
ನಾವು ದೀಪಾವಳಿ ಗಣಪತಿ ಹಬ್ಬ ಮತ್ತೆ ಯುೋಗಾದಿ
ಹಬ್ಬಾ ಅಂದ್ರೆ ಮನೇಲಿ ಇಡ್ತೀರಾ ಇಲ್ಲ ಅಂದ್ರೆ ದೋಸ್ತ್ ಹ
ಗಣಪತಿ ಇಡ್ತೀವಿ ನಾವು ವರ್ಷ ವರ್ಷ ಗಣಪತಿ ಇಟ್ಟು ಮೂಡ್ ಮೂರ್ ದಿನ ಇರ್ತೀವಿ ಗಣಪತಿ ಪೂಜೆ ಮಾಡಿ ಬೆಳಗ್ಗೆ ಎಲ್ಲ ಪೂಜ ಸಾಯಂಕಾಲ ಎಲ್ಲ ಭಜನೆ ಮಾಡ್ತೀವಿ ಸಾಯಂಕಾಲ ಹಾ ಮೂರನೇ ದಿನ ಎಲ್ಲ ವಿಸರ್ಜನೆ ಮಾಡ್ತೀವಿ ನಿಮ್ ಕಡೆ ಯಾವ್ ಹಬ್ಬ ಮಾಡ್ತೀರಾ
ನಮ್ ಕಡೆನು ಗಣೇಶ ಹಬ್ಬ ಜಾಸ್ತಿ ಜೋರಾಗಿ ಮಾಡ್ತೀವಿ ಅಂದ್ರೆ ಅಣ್ಣ ಅಣ್ಣ ಮತ್ತು ಅನ್ನ ದೋಸ್ತರು ಎಲ್ಲ ಇರ್ತಾರೆ ಮನೆ ಹತ್ರಿನೇ ಹ್ಞ
ಹಾ ಹಣಂಬತ್ ಹೊರಗಡೆ ಇಡ್ತವಿ
ಹಾದೊಡದಾಗಿರುತಿ ನಮ್ಮನ ಒಂದು ಟೆಂಪಲ್ ಇದೆ ದೇವಸ್ಥಾನ ಹತ್ರ ಇಡ್ತೀವಿ
ಹಾ ಮತ್ತೆ ಹೇಗಿದೆ ಅಲ್ಲ ಜೀವನ
ಚೆನ್ನಾಗ ನಿಮ್ದು
ನಮ್ದು ಚೆನ್ನಾಗಿದೆ ಕಾಲೇಜ್ ಅಲ್ಲೆ ಎಲ್ಲಾ ಹೇಗಿದೆ
ಎಲ್ಲ ಪರವಾಗಿಲ್ಲ ಎಕ್ಸಾಮ್ಸು ಇವಾಗ ನಿಮಗೆ
ನಮ್ಗ್ ಮುಂದಿನ ತಿಂಗಳು
ಹ್ಮ್
ಹ್ಮ್ ಮತ್ತೆ ಕಾಲೇಜ್ ಪಂಕ್ ಮಾಡ್ತಿರ್ತೀರಾ
ಬಂಕ ಹ ಎಲ್ಲರಿ ನ ಸಿನ್ಸಿಯರ್ ಹೋಗ್ತಿರ್ತೀವಿ ನೀವು
ಇಲ್ಲ ನಾವು ಬ ಮಾಡ್ತವಿ
ಹ್ಮ್
ಹ್ಮ
ಅಂದ್ರೆ ವೀಕ್ಲಿ ನಾವು ವೀಕ್ ಎಲ್ಲಾ ಮಾಡಲ್ಲ ಅವಾಗವಾಗ ಮಾಡ್ತಿರ್ತಿವಿ
ಹಾ ನಾವು ದಿನ ಬಂಕ್ ಮಾಡ್ತೇವಿ
ಹಓ
ಹ್ಮ್ ಅಟೆಂಡೆನ್ಸ್ ಎಲ್ಲ ಕೊಡ್ತಾರಾ ನಿಮ್ಗೆ
ಹಂಗೆ ಹೇಳ್ತಾರೆ ಕೊಡಲ್ಲ ಅಂತ ಲಾಸ್ಟಲ್ಲಿ ಕೊಡ್ತಾರೆ ಅನ್ಸುತ್ತೆ ಮೇ ಬಿ
ಹಾ ಹಾ ಮತ್ತೆ
ಹೇಳ್ಬೇಕು ಮತ್ತೆ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ
ಇವಾಗ ಇವಾಗ ನಮ್ದು ಎ ಎಕ್ಸಾಮ್ಸ್ ಆದ್ಮೇಲೆ ದೂಸಾಗರ್ ಹೋಗ್ಬೇಕು ಅನ್ಕೊಂಡಿದೀವಿ ಮೊದ್ಲು ಮೊದ್ಲು ಕುಮಾರ ಪರ್ವತ ಹೋಗ್ಬೇಕ ಅನ್ಕೊಂಡಿದ್ ಅದು ಮತ್ತೆ ದೊಡ್ಡ ಬೆಟ್ಟ ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಟ್ರಕ್ಕಿಂಗ್ ಮಾಡ್ಬೇಕು ಅದಕ್ಕೆ ನಾವು ಬೇಡ ಅದು ಯಾಕೋ ಸ್ವಲ್ಪ ರಿಸ್ಕಿ ಅನ್ಿಸತು
ಹಂ
ಅದಕ್ಕೆ ಈ ಕಡೆ ಇದು ದೂಸಾಗರ್ ಮತ್ತೆ ಗೋವಾ ಪ್ಲಾನ್ ಮಾಡಿದೀವಿ
ಹ್ಞ
ನೀವು ಏನ್ ಎಲ್ಲ ನಾ
ತ್ತಾದ್ರ ಬಗ್ಗೆ ಏನಾದ್ ಗೊತ್ತಾ
ಹ ನಾವು ದೊಡ್ ನಮ್ದೆಲ್ಲಾ ಫ್ರೆಂಡ್ಸ್ ಗ್ರೂಪ್ ಹೋಗ್ತಿದೀವಿ ಮತ್ತೆ ಇಬ್ರ ಯಾಕಂದ್ರರು ಬರ್ತಿದ್ದಾರೆ ನಮ್ಮ್ ಜೊತೆ
ಹ್ಮ
ಅವ್ರಗ್ ಗೊತ್ತು ಅವರು ಹೇಳ್ತಾರೆ ಅವ್ರ ಏನ್ ಹೇಳ್ತಾರೋ ಅದ್ರ ಮೇಲೆ ನಮ್ಗೇನಿಲ್ಲ ಅವ್ರಿಗೆ ಗೊತ್ತ ಗೊತ್ತಿರುತ್ತೆ ಅವ್ರು ಕರ್ಕೊಂಡ್ ಹೋಗಿ ಕರ್ಕೊಂಡ್ಲಾಗ್ತಾರೆ
ಮತ್ತೆ ನಿಮ್ಗೆ ಎಲ್ಗಾದ್ರು ಹೋಗೋದು ಪ್ರವಾಸ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳ್ತೀರಾ
ಹಾ ನಾವು ಅಂದ್ರೆ ಹೋಗ್ತಿರ್ತೀವಿ ಎಲ್ಲಾದ್ರೂ ಹೊರಗಡೆ ಇಲ್ಲೇ
ಹ್ಮ್ ಅಂದೆ ದೂರದ ದೂರದ ಜಾಗಕ್ಕೆ ಎಲ್ಲ ಹೋಗಿಲ್ಲ
ಅಷ್ಟು ದೂರ ಹೋಗಿಲ್ಲ ಎಲ್ಲಿ ಇವಾಗವಾಗ ಇವಾಗ ಇವಾಗ ಹೋಗ್ತಿದ್ದೀವಿ ಗೆಳ ಗೆಳ್ತಿರ್ ಜೊತೆ ಮೊದ್ಲೆಲ್ಲ ಕುಟುಂಬದ ಜೊತೆ ಹೋಗಿದ್ದೀವಿ ಅಷ್ಟೇ
ಹ
ನೀವೆ ಎಲ್ಲಾದ್ರೂ ಹೋಗಿದ್ದೀರಾ
ಇಲ್ಲ ದೂರ ಅಂದರೆ ತಿರುಪತಿ ಬಿಟ್ಟು ಇನ್ನೆಲ್ಲ ಹೋಗಿಲ್ಲ ನಾನು
ಹೌದಾ ಹ ಮತ್ತುತ್ತೆ ಏನು ಸಮಾಚಾರ
ಹೇಳ್ಬೇಕು ನೀವೇ
ಹಾ ನಿಮ್ಮಮ್ಮ ಮಾಡ ಹೋಗ್ಬೇಕು ನಿಮ್ಮಮ್ಮ ಮಾಡೋ ಎಲ್ಲಿ ಏನ್ ಇಷ್ಟ ನಿಮ್ಗೆ
ನಮ್ಮಮ್ಮ ಬಂದು ಆಂಧ್ರ ಕಡೆಯಿಂದ ನಮ್ಮಮ್ಮ ಇದು ಬೇಳೆಸರ ಚೆನ್ನಾಗಿ್ ಮಾಡ್ತಾರೆ ಚಪಾತಿ ಬೇಳೆಸಾರು ಅನ್ನ ಇಷ್ಟ ಜಾಸ್ತಿ ಅಂದರೆ
ಹಾ ಯಾವಾಗ್ಲುೂ ತಿಂತೀರಾ ಮೂರ್ ಸಲಾನು
ಹ್ಮ
ಹುಂ
ಜಾಸ್ತಿ ಮುದ್ದು ಮುದ್ದೆ ಇತ್ತ ಜಾಸ್ತಿ ಅಂದ್ರೆ ಹ್ಮ್ ನಿಮ್ಮ್ ಮನ್ಯಾಗ ಮಾಡ್ತೀರಾ ಹಾ ಗೊತ್ತು ಗೊತ್ತು
ಹ್ಮ ನಿಮ್ ಕಡೆ ರೊಟ್ಟಿ ಮಾಡ್ತೀರಾ
ನಮ್ಗೆ ಮುದ್ದೆ ಜಾಸ್ತಿ ಇಷ್ಟ ರೊಟ್ಟಿ ಮಾಡಲ್ಲ ನಾವು
ಹಾ್
ನೀವು
ಏನ್ ಕೇಳ್ತಿದ್ರಿ
ನೀವ್ ಮುದ್ದೆ ಮಾಡ್ತೀರಾ ಅಂತ ಕೇಳ್ದ
ಹಾ ಮಾಡ್ತಿರ್ತೀವಿ ನಮ್ಮ ಮನಲಿ ಅಂದ್ರೆ ನಮ್ಮ ಮನಲಿ ನಾವ್ಪ್ಪ ತಿನ್ನಲ್ಲ ನಾವ್ಪ್ಪ ಉತ್ತರ ಕರ್ನಾಟಕದವರು ನಮ್ಮಮ್ಮ ಮಾಡ್ತಿರ್ತಾರೆ ನಮ್ಮಮ್ಮ ಒಬ್ರ ತಿನ್ನೋರು ಯಾರು ತಿನ್ನಲ್ಲ ನಮ್ಮ ಮನೇಲಿ
ನೀವು ತಿನಲ್ವಾ
ತಿಂತೀವಿ ಅಂದ್ರೆ ಅಷ್ಟು ತಿನಲ್ಲ ಜಾಸ್ತಿ
ಹ್ಮ್
ಮತ್ತೆ
ನೀನಿದೆ ನೀವೇರ್ಬೇಕು
ಏನು ಇಲ್ಲಾ ನೀವ ಹೇಳಿದ್ರಿ ಹ ಹೇಳಿ
ಅ ಮುಗಿತ ಹಲ್ಕು
ಇಲ್ಲ ಇಲ್ಲ ಮುಂದಿನ ತಿಂಗಳು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ
ಹ್ಮ್ ನಮ್ದ ಅಷ್ಟ ರೀ
ಏನ್ ಹತ್ದೀರಾ
ನಾ ಇಂಜಿನಿಯರಿಂಗ್ ನೀವೇನ್ ನೀವೇನ್ ಮಾಡ್ತಿದ್ದೀರಾ
ನಾವು ಬಿ ಸಿ ಎ ಮಾಡ್ತೀವಿ
ಹೌದ ಚೆನ್ನಾಗಿದಯಾ ಬೀಸ ಎಲ್ಲೆಲ್ಲಾ
ಹಾ ಚೆನ್ನಾಗಿದೆ
ಹ್ಮ್
ಹ್ಮ ಮತ್ತೆ ಏನ್ ಸಮಾಚಾರ
ಇನ್ನೇನಿಲ್ಲ ಹೇಳ್ಬೇಕು ಇವಾಗ ಊಟ
ಊಟ ರಾತ್ರಿ ಮಾಡ್ಬೇಕು
ಹ್ಮ್
ಹೂ
ನೀವು ನಾನ್ ವೆಜ್ ತಿಂತೀರಾ
ಇಲ್ಲ ನಾವು ವೆಜಿಟೇರಿಯನ್ ನೀವು ನಾನ್ ವೆಜ ಓತೀರಾ ನಿಮ್ಗೆ ಏನ ಇಷ್ಟ ನಾನ್ ವೆಜ್ ಅಲ್ಲಿ
ಮತನ್ ಇಷ್ಟ ರೀ ನಿಮ್ಗೆ ವೈಜಲ್ಲಿ ಏನ ಇಷ್ಟ
ಹ ಚಲ್ಲ ನ ಹ ಎಲ್ಲಾ ಇಷ್ಟಾನೇ ಪಲಾವ್ ಮಾಡ್ತಾರೆ ಆದ್ರೂ ತಿಂತೀವಿ ಅಷ್ಟ ಹೆ
ಹ್ಮ್ ನಿಮ್ಮ ಆಸ್ಟರ್ಲ್ಲಿ ಮಾಡೋದು ಹೆಂಗಿಷ್ಟ
ನಮ್ಮ್ ವಾಸ್ಲಲ್ಲಿ ನಮ್ಗ ಏನು ಇಷ್ಟ ಆಗಲ್ಲ
ಹ್ಮ್
ಹ್ಮ್
ಚೆನ್ನಾಗಾಗಿ್ ಮಾಡಲ್ವಾ
ಮಾಡ್ತಾರೆ ಅಂದ್ರೆ ನಮ್ಗೆ ಇಷ್ಟ ಆಗಲ್ಲ ಏನು
ಹ
ನಿಮ್ಗೆ ನಿಮ್ ಈೀಚೆಯಲ್ಲಿ ಏನ್ ಇಷ್ಟ ಹಾ ಕೊಡ್ತಾರೆ ಇವತ್ತು ಬ್ರೆಡ್ ಜಾಮ್ ಕೊಟ್ಟಿದ್ರು ನಿಮ್ಮ ನಿಮ್ಮ್ ಪೀಜಲ್ಲಿ ಏನ್ ನಾನ್ ವೆಜ್ ಮಾಡ್ತಾರ
ಹಾ ಮಾಡ್ತಾರೆ
ಹ್ಮ್ ನಾನ್ ನಿಮ್ಗೆ ಇಷ್ಟ ಆಗುತ್ತಾ ನಿಮ್ಮ ಪಜಿ ಎಲ್ಲಿ ಮಾಡೋ ನಾನ್ ವೆಜ್ ಎಲ್ಲ
ಅಂದ್ರೆ ದೂರ ಇರ್ತೀವಲ್ಲಾ ಏನ್ ಕೊಟರು ತಿನ್ಬೇಕ ಇನ್ನ
ಹೌದು ಇಲ್ಲಿ ನಮ್ಗ ಅದೇ ಬೇಕು ಇದೇ ಬೇಕು ಅಂದ್ರೆ ಆಗಲ್ವಲ್ಲ
ಹಾಗಲ್ಲ ಹ್ಮ್
ಹ್ಮ್
ಮತ್ತೆ ನೇನ್ರಿ
ನೀವೇ ಹೇಳ್ಬೇಕು ಏನ್ ಸಮಾಚಾರ
ಅಷ್ಟೇನ್ನಏನಿಲ್ಲ ಫ್ರೀದಾಗ ಕಾಲ್ ಮಾಡ್ತೀರಿ
ಹಾ ನೀವು ಮಾಡ್ತಾ ಇರಿ ನಾನು ಮಾಡ್ತಾ ಇರ್ತೀನಿ
ಹ್ಮ್ ಸರಿ
ಸರಿ ಮತ್ತೆ ಹಲೋ ಹಲೋ
ಹಲೋ ಹ ಹೇಳಿ
ಏನಿಲ್ಲಾ ನಿಮ ಹೆಸರು ಏನಂರಿ
ಪದ್ಮಿನಿ ಅಂದನೆ ನಿಮ ದಿವಸ ಇಂಧೂಜ ಅಲ್ವಾ
ಹಾ ಹೌದು ನಿಮ್ದು ಯಾವ ಊರು
ನಮ್ದು ಗರಿಬಿದೂರು ನೀವು
ನಮ್ದು ನಮ ಗುಲ್ಬರ್ಗ
ಹ್ಮ್ ಸರಿ
ಹಾ
ಧನ್ಯವಾದಗಳು ಮಾಡ್ತೀರಿ ಫೋನಗೆ ಹ